ಕೇಳಿಸತಿದಯಾ ಹ ನಿಮ್ ಸ್ವಲ್ಪ ಪ್ರಾಪರ್ ಆಗಿ ಕೇಳಿಸತಿಲ್ಲ
ಹಲೋ ನೆಟ್ವರ್ಕ್ ಇಶ್ಯೂ ಏನೋ ಆಗಿರ್ಬೇಕ
ಇವಾಗ ಕೇಳಿಸ್ತಿದೆ
ಹ್ಮ್ ಹ್ಮ್
ಏನ್ ಮಾಡ್ತಿದ್ದೀರಾ
ನೀನೆಲ್ಲಾ ಹಾಗೆ ಕ್ಲಾಸಸ್ ಇತ್ತು
ಹ್ಮ್
ಕೇಳ್ತಿದ್ದೆ ನೀವ್
ಹ ನಾನ್ ಹಾಗೆ ಸುಮ್ನೆ ಕೂತಿದ್ದೆ
ಹ್ಮ್ ಹ್ಮ
ಮತ್ತೆ ನಿಮ್ ಊರಲ್ಲಿ ಏನೋ ಇವಾಗ ಹಬ್ಬ ಆಯ್ತು ಅಂತ ಹೇಳಿದ್ರು
ಹಾ ಓದ್ವಾ ಓದ್ ತಿಂಗ್ಗಳು ಇದೇ ತಾರೀಕು ಜಾತ್ರೆ ಆಗಿತ್ತು
ಹ್ಮ್ ಯ ಏನ್ ಯಾವ್ ತರ ಮಾಡ್ತೀರಾ ಹಬ್ಬಾನ
ಜಾತ್ರೆ ಒಂದ್ ಮೂರ್ ದಿನನ್ದಿಂದೇನೇ ಎಲ್ಲಾ ರೆಡಿ ಮಾಡ್ಕೊಂಡಿರ್ತಾರೆ ಒಂದ ಮೂರ್ ದಿನದಿಂದನೆೇ ತೇರ್ನ ಬೇರೆ ಕಡೆ ಕರ್ಕೊಂಡ ಹೋಗ್ ನಿಲ್ಸಿರ್ತಾರೆ
ಹ್ಮ್
ಅಲ್ಲಿ ಹೂವಿನ ತೇರಂತೀವಿ ಅದ್ರ ಆಮೇಲೆ ಅದ್ರ ಮಾರನೇ ದಿನ ಪಲ್ಲಕ್ಕಿ ಉತ್ಸವ ಬರುತ್ತೆ
ಹ್ಮ
ನಮ್ಮೂರ್ ದೇವರು ಲಕ್ಷ್ಮೀ ದೇವರು
ಹ್ಮ್
ದೇವ್ರನ ಮೆರವಣಿಗೆ ಮಾಡ್ಕೊಂಡ್ ಅಲ್ಲಿ ತೇರಲ್ಲಿ ಕೂರ್ಸಿ ಸಂಜೆ ಅಲ್ಲಿಂದ ಎಳ್ಕೊಂಡ್ ಹೋಗ್ತೀವಿ
ಹ ಸಂಜೆನೇ ತೇರಳ
ಹೂ ಸಂಜೆ ಐದು ಗಂಟೆ ಮೇಲೆ ತೇರು ಏಳಿತಾರೆ
ಹಾ ದೇವರಲ್ಲಿ ಕೂರುಸುಬಿಟ್ಟು
ಹ್ಮ ದೇವರನ ಕೂರಸಿ
ಆ ದೇವರೀಗೆ ವೇಜ್ ಮಾಡ್ತಿರೋ ನಾನ್ವವೇಜ್
ವೇಜ್ ವೇಜ್
ವೇಜ್ ನಾನವೇಜ್ ಆಗಲ್ಲ
ಹ್ಮಂ ಹ್ಮಿ
ಅದುಕ್ಕೆ ನೀವು ನಾನವೇಜ್‌ ಅಂದರೆ ತಳಗೆ ಎಲ್ಲಾ ಕೊಡ್ತಿರ ಅದುಕ್ಕೆ ಊ ಪ್ರಸಾದ ನೈವೇದ್ಯ
ಅಂತ ಮಾಡಲ್ಲ ಪ್ರಸಾದ ಮಾಡ್ತಿವಿ ಹಣ್ಣು ತುಪ್ಪ
ಒಂ
ಹಣ್ಣು ತುಪ್ಪ ಮಾಡಿದ್ವಿ
ದೇವರು ಎಲ್ಲ‌ ಕುಣಿ ಹ್ಮ ಓಕೆ ಬೆಳ
ಅದು ಮಾಡ್ತಿರೆ ಬೇರೆ ಕಡೆ ನಾನು ಹೋಗಿಲ್ಲ ನೋಡೂಕೆ
ಹ ಹ ಹ್ಮ ಓಕೆ ಓಕೆ ಅಂದ್ರೆ ಈವಾಗ ಮೂರು ಮೂರು ದಿನದಲ್ಲಿ ಒಂದಿನ ತೆರ್ ತೆರ್ ಹೆಳಿತ್ತಿರ
ಅದು ಲಾಸ್ಟನೇ ದಿನ ತೇರು ಹೇಳಿಯೋದು ಫ್ಟಸ್ಟನೇ ದಿನ ರಂಗ ಕುಣಿತ ಅಂತ ಮಾಡ್ತಾರೆ
ಹ
ಹ್ಮ ಅದೇ ಮಾಡ್ತಾರೆ ಅದು ಆದ್ಮೇಲೆ ನೇಷ್ಟ ಡೇ ನೆಷ್ಟ ಡೇ ನೆ ಹೂವಿನ ತೇರು ಹೋಗುತ್ತೆ ಅದು ಆದ್ಮೇಲೆ ಬೆಳಗ್ಗೆ ದೇವರು ಉತ್ಸವ ಇರುತ್ತೆ ಬೇಳೆಗೆ ಅದು ತೇರು ಮೇ ಮೇಲೆ ಕೂತಿ ಸಂಜೆ ಬರ್ತಾದೆ ಕಾಲಿ ತೇರು ದೇವಸ್ಥಾನದಲ್ಲಿ ಇರೋದು ಬೇರೆ ಕಡಿಗೆ ಎಳೆಕೋಂಡು ಹೋಗೋದು
ಹೂಂ
ದೇವಸ್ತಾನ ಸುತ್ತ ಮೇರವಣಿಗೆ ಬರಲ್ಲ ನಮ್ಮ ಊರು ತೇರು ಊರ್ ಸುತ್ತ ಬರುತ್ತದೆ
ಓ ಶಟ್ ಊರು ಸುತ್ತನು ಹೇಳಿತರ ಎಷ್ಟು ಜಾತ್ರೆಯಲ್ಲಾ ಕಟ್ಟಿ ಇರು ತ್ತ
ದೇವಸ್ತಾನ ಸುತ್ತ ಮುತ್ತ ಎಲ್ಲಾ ಜಾತ್ರೆ ಎಲ್ಲಾ ಇರುತ್ತೆ
ಒ ಚೆನ್ನಾಗಿ ಇರುತ್ತೆ ಅಲ್ವಾ ನೋಡೋಕೆ
ಹ್ಮ ಹ್ಮ ನಿಮ್ಮ ಊರಲ್ಲಿ
ನಮ್ಮ ಊರಲ್ಲಿ ಈ ತರ ಜಾತ್ರೆ ಎಲ್ಲಾ ಮಾಡಲ್ಲ
ಹ್ಮ ಹ್ಮ
ಕ್ಕು ಒಂದು ಸಲ ನಾವು ದೇವರನ ಕರಸ್ತುವಿ
ಹೇಳೀ
ಪಕ್ಕದ ಊರಿಂದ ಅದು ನಮ್ಮೂರು ಗ್ರಾಮ ದೇ ದೇವತೆ.
ಹ್ಮ.
ಅಂದಾಗ ನಾವು ಅದಕ್ಕೆ ಆರ್ತಿ ತಗೊಂಡೋಗಿ ಆರ್ತಿ ಮಾಡಬೇಕು.
ಹ್ಮ.
ಆರ್ತಿ ಮಾಡಾದ್ಮೇಲೆ ಅದು ಹಮ್ ನಮ್ಮ ಊರು ಸುತ್ತಮುತ್ತಲ ಆ ಐದು ನಾಲಕ್ ಮೂಲೆಗೂನು ದಿಗ್ಬಂದನ ಮಾಡಿಸ್ತಾರೆ ಆ ದೇವರು ಕಡೆಯಿಂದ.
ಹ್ಮ.
ಮತ್ತೆ ಆ ದಿಗ್ ದಿಗ್ಬಂಧನ ಮಾಡೋದಕ್ಕಿಂತ ಮುಂಚೆ ಆ ದೇವ್ ಒಂದ್ ಒಂದು ದೇವ್ರು ವೆಜ್ಜು ಇನ್ನೊಂದೇವ್ರು ನಾನ್ ವೆಜ್ಜು. ಒಂದ್ ದೇವರಿಗೆ ಕೋಣನ್ ಕಡಿತರೆ.
ಹ್ಮ.
ಅದ ಅದು ಕ್ವಾನಾ ಎಲ್ಲಾ ಕಡದು ಮರಿಯೆಲ್ಲ ಮರೆಯಲ್ಲಾ ಸುಮ್ ಒಂದ ಐವತ್ತ ಅರವತ್ತ ಮರಿ ಇರತ್ತೆ ಅಷ್ಟು ಮರೀನು ಕಡ್ದು ಅದ್ನಿಂದ ಆದ ದೇವರು ನಾಲಕ ಮೂಲೆಗೂನು ದಿಗ್ಬಂಧನ ಊರ ಸುತ್ತಲೂ ದಿಗ್ಬಂಧನ ಮಾಡಸ್ತಾರೆ ದೇವರ ಕಡೆ ಇಂದಾ
ಹ್ಮ್
ಆ ದಿಗ್ಬಂಧನಾ ಮಾಡಬೇಕಾದ್ರೆ ನಾಲಕ ಜನಾ ಹುಡ್ಗೀರು ದೊಡ್ಡೋರ ಆಗಿರಲ್ವಾ ಆ ಹುಡ್ಗೀರ ಕಳಸಾ ಹೊರಸ್ತಿರಬೇಕು ಅವ್ರಿಗೆ ದೇವ್ರ ಎಲ್ಲಾ ಬರತ್ತಾ ಆ ತರಾ ಚನಾಗ್ ನೋಡ್ಕೋಬೇಕ್ ಅವ್ನ ಕಳಸಾ ಬಿಳಸೊ ಹಾಗಿಲ್ಲಾ ಅಷ್ಟ ಕೇರ್ ಆಗಿ ಹ್ಮ್ ಗೆಲ್ಲಾ ನೋಡ್ಕೋಬೇಕು ಆಮೇಲ್ ಎಲ್ಲಾ ಆಮೇಲ್ ಎಲ್ಲರ ಮನೇಲು ನಾನ್ವೆಜ್ ಮಾಡ್ತಾರೆ
ಹ್ಮ್
ದೇವ್ರ ಕುರ್ಸೋರ ಮನೇಲಿ ದೇವ್ರ ಕುರ್ಸ್ ಬಿಟ್ಟು ನಾನ್ವೆ ಮಟನ್ ಊಟಾನಾ ನೈವೇದ್ಯಕ ಕೊಡ್ತಾರೆ ದೇವ್ರಗೆ ಇನ್ನೊಂದ ತಿನ್ನೋವರಿಗೆ ನೇ ವೆಜ್ ಅದಕ್ಕೆ ಮೊಸರ್ ಚಿತ್ರಾನ್ನ ಬೆಲ್ಧನ್ನಾ ಈ ತರಾ ನೈವೇದ್ಯ ಕೊಡಬೇಕು ಮತ್ತೆ ನಾವ್ ದೇವ್ರಿಗೆ ಅಂತಾನೇ ಒಂದ ಕೆಜಿ ಎಕ್ಸ್ಟ್ರಾ ಎತ್ತಿ ಇಟ್ಟಿ ನಾವ್ ಮಾಡಿ ಅದನ್ನಾ ಟೇಸ್ಟ್ ಮಾಡಂಗಿಲ್ಲ ಅದನ್ನಾ ಯಾವ್ ಊರಿಂದ ತ ದೇವ್ರ ತಂದಿರ್ತಿವಿ ಆ ಊರಿಗ್ ಕೊಡಬೇಕು ನಮ್ ಪಕ್ಕದ ಊರಿಗೆ ಅವ್ರಿಗ್ ಕೋಟ್ ಕೊಟ್ಟಬಿಟ್ ಬರ್ಬೇಕು ಅಲ್ಲಿ ಹಿಂಗ್ ದೇವಸ್ಥಾನ ಇದೆ ಆ ದೇವ್ರಿಗೆ ಅವರ್ ಪೂಜೆ ಮಾಡ್ತಾರ್ ಅಲ್ಲಿ
ಹ್ಮ್
ಆತರ ಮೂರು ವರ್ಷಕ್ಕೆ ಒಂದ್ಸತಿ ಮಾಡ್ತೀವಿ ನಾವು ಇನ್ನ ವರ್ಷ ವರ್ಷ ಎರಡು ದೇವರಿದೇ ನಮ್ಮೂರಿದೇ ವರ್ಷ ವರ್ಷ ಹ ಫೆಬ್ರವರಿ ಆಹ್ ಫೆಬ್ರವರಿ ಟೈಮಿನಲ್ಲಿ ಮಾಡ್ತಾರೆ.
ಮುಂದೇನು ತೇಲ್ ಹೇಳಿದೆ ಇನ್ನೊಂದು ತೇಲ್ ಹೇಳಿಲ್ಲ ಹಾಗೆ ಮಾಡ್ತಾರಾ
ಹ್ಮ್
ನಿಮ್ ಕಡೆ ಅದೇ ಒಂದೇ ವರ್ಷ ವರ್ಷ ಮಾಡ್ತಾರ
ಹ್ಮ್ ವರ್ಷ ವರ್ಷ ಮಾಡ್ತಾರೆ
ಹ್ಮ್ ಇದೊಂದು ಜಾತ್ರೆ ಹ್ಮ್ ಹೇಳಿಹೇಳಿ
ಅದೇ ವರ್ಷ ವರ್ಷನು ಮಾಡ್ತಾರೆ ಕರೋನಾ ಟೈಮ್ ನಲ್ಲಿ ಒಂದ್ಸಲಿ ನಿಂತೋಗ್ಬಿಟ್ಟೇತು ಅಷ್ಟೇ
ಓಹ್
ನಮ್ದು ಜಾತ್ರೆ ಮಾಡ್ತಾರೆ
ಹ್ಮ್
ಅದನ್ನು ಒಂದು ಜಾತ್ರೆ ನಮ ನಮ್ರ ಕಜಿನ್ ಊರಲ್ಲಿ
ಹ್ಮ್
ಅದನ್ನ ಪ್ರತಿ ವರ್ಷ ಮಾಡ್ತಾರೆ
ಹ್ಮ್ ಹ್ಮ್ ಹ್ ಹ್
ಅಲ್ಲಿ ಬಾಯ ಇದೇ ದೇವ್ರು ನಮ್ಮೂಊರಿಗೆ ಬರದ ತಲಾ ಅದೇ ದೇವರು ಅಲ್ಲಿಗುೂ ಹೋಗುತ್ತೆ ಪ್ರತಿ ವರ್ಷ
ಹ್ಮ್
ಆ ದೇವ್ರನ್ನ ಮಧ್ಯಾಹ್ನ ಕರ್ಕೊಂಡ್ ಬಂದು ಆ ದೇವರಿಗೆ ಬಂಡಿ ಊರಿ ಆ ಅಲ್ಲಿ ಕಳಸಹೊತ್ತ ಕಕೊಂಡ್ ಹೋಗ್ಬೇಕು ಮದಿ ಕಡಿತಾರ ದನೋ ಒಂದ
ಹ್ಮ್
ಮತ್ತೆ ಬಾಯಿ ಬೇಗ ಚುಚಿಸ್ಕೊಳ್ಳೋರು ಚುಚಿಸಕೊಂತಾರ
ಹೋ ನೀವ ಅವಲ್ಲ ಟ್ರೈ ಮಾಡಿದೀರಾ
ನಾನು ತ್ರೀ ಇಯರ್ಸ್ ಸೂಚಿಸ್ಕೊಂಡಿದ್ದೆ
ಓ ನೈಸ್
ಉಪವಾಸ ಇರ್ಬೇಕು ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆವರ್ಗೂ ಚುಟಸ್ಕಳವರ್ಗೂನಾ
ಹ್ಮ್
ಆಮೇಲೆ ದೇವ್ರಗೆ ಅಂತ ನ ತಳ್ಗೆ ಹ ಕೊಟ್ಟಿರ್ತಾರೆ
ಹ್ಮ್
ಅದನ್ನ ಫಸ್ಟ್ ನಾವೇ ಊಟ ಮಾಡ್ಬೇಕು.
ಹ್ಮ್ ಹ್ಮ್ ಹ್ಮ್ ಹ್ಮ್
ರ ಮತ್ತೆ ಇ ಎಲ್ಲ ಆರರಿಸ್ತಾರೆ ನೈಟ್ ಸಂಜೆನೆ
ಹ್ಮ್
ಆ ಒಂದ್ ಹುಡ್ಗಿ ಒಂದು್ ಹುಡ್ಗಿನ ಅಂದ್ರ ಆ ಹುಡ್ಗಿನ ಬೆಳಗ್ಗೆಯಿಂದ ಉಪವಾಸ ಇತ್ತೆ ಆ ಹುಡ್ಗಿನುಲ್ ಸುತ್ತ ಸುಸ್ತಾರೆ ಸಿಡಿ ಅಂತಂದ್ರೆ ಗೊತ್ತಲ್ವಾ
ಹ್ಮ್
ಆ ತರ ಮಾಡ್ತಾರೆ ಇನ್ನ ಬೆಳಗ್ಗೆ ಇದ್ರೆ ತೇರು ಬಳೆ ಕಂದ ಕಡಿತ ತರ
ಹ್ಮ್
ಮತ್ತೆ ಅನ್ನನ ಹಿಂಗ ಇದ ಮರ್ಚ ಹಾಕ್ತಾರೆ ಹಾ ಅನ್ನ ನಾಲ್ಕ್ ಭಾಗ ಆಗುತ್ತೆ
ಹ
ಹ ಅದನ್ನ ನಾವ್ ಮಾಡಲ್ಲ ಅದು ಬ್ರಾಹ್ಮಣಶ್ರ್ ಮಾಡ್ತಾರೆ
ಹ್ಮ್
ಮತ್ತೆ ಜಾತ್ರೆ
ಹೂಂ
ಅಂದ್ರೆ ದೇವರು ನಾ ಅವರು ಒಳಗಡೆ ಕರ್ಕೊಂಡು ಬರ್ತಾರೆ ಆವಾಗ ಒಬ್ರು ಬಾಯಿಯಿಂದ ಕೊಲ್ ನಾ ಸಿಗಿತಾರೆ.
ಬಾಯಿಂದಾನ
ಯಪ್ಪ ಅಂಗೆಲ್ಲ ಮಾಡ್ತಾರ.
ಹಾ ಆತರ ಪ್ಲಾನ್ ಎಲ್ಲಾ ಬಿ ಜೋಯ್ನ್ ಆಯ್ತು ಹೂಂ ಪ್ರಶ ಮಾಡಿಸ್ತಿರ ಯಾರ್ಬಿಟ್ಟಿನ
ಹ್ಮ್ಮ್
ದೇವರು ಹೋಗೋದನ್ನ ಸೋಮ ಎಲ್ಲಾ ಕುಂದು ಆ ದೇವರ್ಗೆನೆ. ಸರಿ ಮನೆಗೆ ಬಾಕಿ
ಹ್ಮಮ್
ದೇವರ್ನ ಕಳಸಕೊಡ್ತಾರೆ.
ಹ್ಮಮ್
ಇತರ ಪ್ರೋಸಿಜರ್ ಅಲ್ಲೇ ಒಂದೇ ಒಂದು ದೇವರಾ ಹೆಲೋ
ಹೆಲೋ
ಹ್ಮ್ಮ್ ಹೇಳು ಹೇಳು.
ಅಲ್ಲಿ ಒಂದೇ ಒಂದು ದೇವರು ಹೇಳ್ದ್ನ ಅಷ್ಟೇ ನಾನು ನೋಡಿರೋದು ಜಾಸ್ತಿ ತಿಳ್ಕೊಳಕ್ಕೆ ಹೋಗಿಲ್ಲ.
ಏ ಜಾತ್ರೆಗೆ ಏನು ತೊಗೊಳಕ್ಕೆ ಹೊಗಲ್ವ.
ಹ್ಮಮ್ ತೊಗೊಳ್ತಿವಲ್ಲ ಒಲೆ ಬಳೆ ಸರ
ಅಷ್ಟೇ
ಆಮೇಲ್ ಆಟ ಆಡಿಬಿಟ್ಟು ಬರದು
ಓ ಆಟ ಆಡಿದಲೇ ಇರುತ್ತಾ ನಮ್ ನಮ್ ಕಡೆ ಆಟ ಆಡದಲ್ಲೇ ಇರಲ್ಲ
ಹು
ಏನಾದ್ರೂ ಪರ್ಚೇಸ್ ಮಾಡೋ ತರ ಇರುತ್ತೆ ಅಷ್ಟೇ
ಹೂ
ಚೆನ್ನಾಗಿರುತ್ತೆ ಜಾತ್ರೆ ಎಲ್ಲಾ ನೋಡೋಕೆ ಹಬ್ಬ ಟೈಮ್ ಗೆ ಮನೆ ನೆಂಟರಲ್ಲೇ ನೆಂಟರಸ್ ಎಲ್ಲಾ ಬಂದಿರುತ್ತಾರೆ ಕಸಿನ್ಸ್ ಎಲ್ಲಾ ಬಂದಿರುತ್ತಾರೆ ಬಂದಿರುತ್ತಾರೆ ಅವರ ಜೊತೆ ಆಟ ಆಡಬಹುದ ಕೊಂಡು
ಈ ಸಲ ನಮ್ಮನೆಗೆ ಜಾಸ್ತಿ ಜನ ಬಂದಿದ್ದರು ನಾನು ಜಾತ್ರೆಗೆ ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಫ್ರೆಂಡ್ಸ್ ಎಲ್ಲ ಜೊತೆ ಹೋಗ್ ಆಟ ಆಡ್ಕೊಂಡು ಬಂದೆ ಈ ಸಲ
ಹೂ ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್ ಎಲ್ಲಾ ಬಂದರೆ ಇನ್ನ
ಹೂಂ ಟೆಂತ್ ಫ್ರೆಂಡ್ಸ್ ಬಂದಿದ್ರು ಇಲ್ಲಿ ಅವರಲ್ಲ ಇಂಜಿನಿಯರ್ ಬೆಸ್ಟ್ ಫ್ರೆಂಡ್ಸ್ ಬಂದಿದ್ದರು ಎಲ್ಲಾ ಆಟ ಆಡಿಕೊಂಡು ಬಂದು
ಚೆನ್ನಾಗಿರುತ್ತೆ ಫ್ರಂಡ್ಸ್ ಎಲ್ಲ ಬಂದ್ರಂದ ಇನ್ನ ಮಜಾ ಇರುತ್ತೆ
ಹ್ಮ್ ಬಾರಿ ರಶ್ ಇರುತ್ತವಾಗ ದೇವಸ್ಥಾನ ಎಲ್ಲಾ ಸುಳ್ಳು
ಬಿಸ್ಲಿಗುನು ಆ ರಷ್ಟ ತಗೋಗುತ್ತೆ
ಹ್ಮ್ ನಿಮ್ಮರ್ ಕಡೆ ಹೆಂಗೈತ್ ಬಿಸ್ಲಿವಾಗ
ತುಂಬಾ ಇದೆ ನಿಮ್ಮೂರ್ ಕಡೆ
ಎಪ್ಪಾ ಸಕ್ಕತ್ ಕಾವ
ಅಲ್ಲಿ ಹೊರಗಡೆ ಹೋಗಕ್ ಆಗ್ತಿಲ್ಲ ಅಷ್ಟು ಅಷ್ಟು ಬಿಸಲು ಅಯ್ಯೋ ಇಷ್ಟೊಂಗ್ ಬಿಸ್ಲಿದ್ರೆ ಇರಕ್ಕದ್ರೂ ಆಗುತ್ತಾ
ಹ್ಮ್
ಹ್ಮ್ ಮತ್ತೆ
ಹ್ಮ್ ಹೇಳ್ಬೇಕು
ಅದೇ ಏನ್ ಹೇಳೋದು ಅದೊಂದೇ ಜಾತ್ರೆ ನಾ ಜೋರಾಗಿ ಮಾಡೋದು, ಇನ್ಯಾವ ಹಬ್ಬನು ಜೋರಾಗಿ ಮಾಡಲ್ವಾ
ಇನ್ ಯಾವ ಹಬ್ಬ ಮಾಡ್ತಾರೆ ನಮ್ಮೂರ ಕಡೆ ಅಷ್ಟೇ ಅಲ್ಲಿ ಪರ್ವಾಗಿರೋ ಮಾಡಿದ್ರೆ ಚೆಂಗಾಳಮ್ಮ ದೇವಸ್ಥಾನ ಅಲ್ಲಿ ಮಾಡ್ತಾರೆ ಹೂ
ಯುಗಾದಿ ಹಬ್ಬ ಗೌರಿ ಹಬ್ಬ
ಹ ಮನೆಗಳಲ್ ಮಾಡ್ತೀವಿ ಹಬ್ಬನ ಅದು ಅದು ಯುಗಾದಿ ಹಬ್ಬ ಹೊಸ ವರ್ಷ ಇದ್ದಂಟಿಗೆ ಆಮೇಲ್ ಇನ್ನು ಇದ್ ಧನಲಕ್ಷ್ಮೀ ಪೂಜೆ ದೀಪಾವಳಿ ಟೈಮಲ್ಲಿ.
ನೀ ಪೂಜೆ ಮಾಡು ತರಾ
ಪೂಜೆ ಮಾಡ್ತೀವಿ ಅಂಗ್ಡಿ ಇದೆ ಅಂಗ್ಡಿ ಪೂಜೆ ಮಾಡ್ತೀವಿ
ಹ
ಹ್ಮ್
ನವು ಗೌರಿಗಣೇಶ ಗಣೇಶನ ಕುರಿಸ್ಥಿರ
ಈ ಗಣೇಶ ಹ್ಮ್ ನಮ್ಮ ಹ ನಮ್ ರಿಲೇಟಿವ್ ಮನೇಲ್ ಕೂಡುಸ್ತಾರೆ.
ನೀವ್ ಕೊಡ್ಸಲ್ಲ
ಗಣೇಶನ್ ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡ್ತೀವಿ.
ಹಾ ಹಬಬ್ಬಾ ನಾವ್ ಗಣೇಶ್ ನ್ ಕುರ್ಸೋಲ್ಲ ನಮ್ ಊರ್ಒಳ್ಗ್ ಚೀಟಿ ಅಕೊಂಡು ದುಡ್ದು ಎತ್ಕೊಂಡು ಚಿಕ್ಕಾಮಕ್ಳು ದೊಡ್ಡವರು ಕುರ್ಸಿರ್ತರೆ
ಹ್ಮ್
ಅದೆ. ಅಲ್ಲಿಗೆ ಹೋಗಿ ಪೂಜೆ ಮಾಡ್ಸ್ಕೊಂಡ ಬರ್ತಿವಿ
ಇಲ್ಲಾ ನಾವ್ ಎಲ್ಲಾ ಕುರ್ಸಲ್ಲ ನಾವ್ ಅವ್ರಿಗೆ ದುಡ್ಡ ಕೊಟ್ಟಿರ್ತೀವಿ ಅಲ್ವಾ ಸೊ ಕುರ್ಸಲ್ ಚನ್ನಾಗೇಯ್ತೆ ಗಣೇಶ ಬಿಡೋದ ಎಲ್ಲಾ ಚಂದಾ
ಹೊ ಜಾತ್ರೆ ಮಾಡಿ ಹಾಕ್ತಾರೆ ಕಣೆ ಸುಮ್ಮ ಬಿಡ್ ಅದನ್ನ
ಹ ಡಿಜೆ ಎಲ್ಲಾ ಕರ್ಸಿ ಡೊಳ್ ಎಲ್ಲಾ ಕರ್ಸಿ ಚನ್ನಾಗಿ ಇರುತ್ತೆ
ಸರಿ ಮತ್ತೆ
ಹ್ ಸರಿ ಆಯ್ತು ನೀನೆ ಲಾಸ್
ಹ್ ಸರಿ ಬೈ